ಹಲೋ.
ಹಾಂ ಹಲೋ ದರ್ಶನ್ ಅವ್ರ.
ಹಾಂ ಕೇಳ್ಸ್ತೀದ್ಯಾ ಬ್ರೊ.
ಹಾಂ ಕೇಳ್ಸ್ತಾಯಿದೆ ದರ್ಶನ್ ಅವ್ರೆ ಊಟ ಆಯ್ತಾ.
ಆಯ್ತ್ ಆಯ್ತು ಬ್ರೊ ನಿಮ್ದು. ಏನ್ ಮಾಡ್ತಿದಿರಾ.
ಹೊರ್ಗಡೆ ಇದ್ದೀವಿ ಮನೆ ಕಡೆ ಹಾಂ ನಮ್ದು ಆಯ್ತು ಈವಾಗ್ ಊಟ.
ಹಾಂ
ಮತ್ತೆ ಹೋಗಿದ್ರಾ ಕ್ಲಾಸಿಗೆ. ಊಟ ಅಂದ್ರೆ ನಮ್ದು ಮಾಮೂಲಿ ಅಂದ್ರೇ ಪಲಾವು
ಸಾರ್.
ರೊಟ್ಟಿ. ಊಟ ಮಾಡಿದ್ವಿ.
ರೈಸ್ ಐಟಮ್ ಇದ್ ಅನ್ನ ಸಾಂಬಾರ್ ತಿನ್ನಲ್ವಾ.
ಹ ಅಂದ್ರೆ ಡೇನಲ್ಲಿ ನೈಟಿಲ್ಲಿ ರ ರೈಸ್ ಸಾಂಬಾರು ತರ ಇತ.
ಕ್ಲಾಸಿಗ ಹೋಗಿಲ್ಲ ಬ್ರೊ ಕ್ಲಾಸಿಗೆ ಇವತ್
ಹೌದಾ.
ನಾವ್ ಹೋಗ್ ಸ್ಟಡಿ ಮಾಡ್ತಿರದಲ್ಲ ಇಲ್ಲಿ ಲೈಬ್ರರಿಗ್ ಹೋಗ್ತಿನಿ ಅಲ್ಲೆ ಮಾಡ್ತೀನಿ.
ಹಾಂ ಹಾಂ ಹಾಂ ಈಗ ಅದು ಅಂದ್ರೆ ಕೋಚಿಂಗ ತರ ಯಾವ್ದು ಹೋಗಿಲ್ವಾ.
ಇಲ್ಲ ಬ್ರೊ ಯಾವ್ದು ಗೊತ್ತಿಲ್ಲ ಒಪ್ಕೋತಿನ್ ನಾನು.
ಹೌದಾ. ಅದೂ ಜಿ ಕೆ ಎಲ್ಲ ಸ್ವಲ್ಪ್ನ ಚೆನ್ನಾಗಿ ಇರೋದು ಬುಕ್ ನೋಡಿ.
ಅಂದ್ರೆ ಎಲ್ಲ ಸಬ್ಜೆಕ್ಟ್ ಒಂದೇ ಬುಕ್ ಅಲ್ಲಿರೋದ.
ಹಾಂ ಜಿ ಕೆ ಯುಕ್ ಕ ಕನ್ನ ಇನ್ನೊಂದ್ ಯಾವ್ದ್ ಇಂಗ್ಲೀಷ್ ಮೀಡಿಯಂ ಹಾಂ ಕನ್ನಡ ಮೀಡಿಯಂ ನಿಮ್ದು.
ನಮ್ದು ಕನ್ನಡ ಮೀಡಿಯಂ ಬ್ರೊ.
ಕನ್ನಡ ಮೀಡಿಯಂ ಅಂದ್ರೆ ಈಗ ತುಂಬಾ ಇದೆ ಪಿ ಡಿ ಓದ್ ಇದೆ ಆಮೇಲೆ ಎಸ್ ಡಿ ಎಫ್ ಡಿ ಎದ್ ಇದೆ.
ಹಾಂ ಹಾಂ ಅಂದ್ರೆ ಕ್ವೆಶನ್ ಬ್ಯಾಂಕ್ ಸಿಕ್ತವ್ ಬ್ರೊ ಅವೆಲ್ಲ.
ಬರುತ್ತೆ.
ಅದೆ ಕ್ವೆಶನ್ ಬ್ಯಾಂಕ್ ಬರ್ತದೆ ಅದ್ರಲ್ಲಿ.
ಇತ್ತರದ್ ಯಾವ್ದ್ ಐತಿ.
ಎಲ್ಲಿದಿರ ಬ್ರೊ. ಹ ಹಲಾ.
ಹಲೋ ಹಾಂ ಹೇಳಿ ಹೇಳ್
ಎಲ್ಲಿದಿರ್.
ಎಲ್ಲಿದಿರ.
ನಾವೀಗ ಹೊರ್ ಹೊರಗಡೆ ಇದ್ದೀವಿ ನಾವೀಗ.
ಎಲ್ಲಿಗ್ ಹೋಗಿ
ಹಲೋ.
ವಾಯ್ಸ್ ಬರ್ತಿಲ್ವ ಬ್ರೊ ನಿಮ್ಗೆ.
ಹಾ, ನಿಮ್ದ ವಾಯಸ್ಸು ತುಂಬಾ ಬ್ರೇಕ್ ಆಗ್ತಾ, ತುಂಬಾ ಬ್ರೇಕ್ ಆಗ್ತಾ ಇದೆ ನಿಮ್ದ ವಾಯಸ್ಸು.
ಬ್ರೇಕ್ ಆಗ್ತೀದಿಯಾ ಇಲ್ಲಿ ಮಳೆ ಬರ್ತಾ ಇದೆ. ಅದಕ್ಕೆ ಆ ರೀತಿ ಆಗ್ತಿರ್ಬೋದು.
ಹೌದಾ!, ಇವ ಇವಾಗ ಈವ ಕರೇಕ್ಟ ಕೇಳಿಸ್ತಾ ಇದೆ. ಊಟ ಮಾಡಿದೀರಾ ನೀವು ಹಾ, ಊಟ ಮಾಡಿದ್ರ-
ಮಾಡ್ದೇವು ಅದೇ ಅನ್ನ, ಸಾಂಬಾರ
ಹ್ಮ್, ಹ್ಮ್
ಮತ್ತೆ ಮೊಟ್ಟೆ
ಹೌದಾ,
ಒಳ್ಳೇದ್ ಬಿಡಿ
ಅಂದ್ರೆ, ಅಂದ್ರೆ ನಾ ಮಾತಾಡ್ತಿರೋದು ಸ್ವಲ್ಪ ಲೇಟ್ ಆಗಿ ಕೇಳಿಸ್ತಾಇದೆಯಲ್ಲ ನಿಮ್ಗೆ.
ಹೌದೌದು, ಸ್ವಲ್ಪ ಲೇಟ್ ಆಗೆಮೇಲೆ ವಾಯಸ್ಸು ತುಂಬಾ ದೂರ ಕೆೇಳಸುತ್ತೆ.
ತುಂಬಾ ಜೋರಾಗಿನ
ದೂರ -ದೂರ ಕೇಳಸುತ್ತೆ. ಸಣ್ಣ, ಸಣ್ಣಾಗಿ ಕೆಲ್ಸತ್ತೆ.
ಸಣ್ಣಾಗಿಕೇಳಿಸತಿದಯಾ
ಹ್ಮ್, ಹಾ ಇವಾಗ ಕರೆಕ್ಟ್ ಕಿಳಸ್ತಾದೆ ಮತ್ತೆ
ಹೌದಾದರು
ಹ್ಮ, ಹಾ
ಮಳೆ ಬರ್ತಿದೆಲ್ಲ ಅದಕ್ಕೆ ಕ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬಹದು ಇನ್ನು
ಹ್ಮ್, ಹ್ಮ್
ಎಲ್ಲೂ ಹೋಗಿಲ್ಲ ಬ್ರೋ. ಇಲ್ಲ ಎಕ್ಸಾಮ್ ಇದೆಯಲ್ಲ ಇಲ್ಲೇ ಓದಕ್ಕಂತಿದ್ದೆ ಲೈಬ್ರೂರಿನಲ್ಲಿ.
ಹೌದಾ, ಯವಗಿದೆ ಎಕ್ಸಾಮ್ ಡೇಟ್
ಎಕ್ಸಾಮು ಸಿ, ಆರ್, ಡಿ, ಆರ್ ಮತ್ತು ಸಿವಿಲ್ ಎರಡು ಕಾಲಿಫರ್ ಮಾಡಿದ್ದಾರೆ ಬ್ರೋ ಪಿ, ಸಿ.
ಅಂದ್ರೆ ಎಕ್ಸಾಮ್ ಯವಾಗಿದೆ.
ಅದೇ ಸಿವಿಲ್ದುು ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಮಂತಲ್ಲ ಆಗಸ್ಟ್ ಎರಡನೇ ತಾರೀಕಿದೆ.
ಹೌದಾ,
ಮತ್ತೆ ಸಿ, ಆರ್, ಡಿ, ಆರ್ ಸೆಪ್ಟೆಂಬರ್ ಆರನೇ ತಾರಕಲ್ಲದೆ.
ಹೌದಾ,
ಹ್ಮಞಂತ
ನೀಕಂಬೈಂಡ್ ಮಾಡ್ತಾ ಇದ್ರಾ ನಾ ಒಬ್ಬ್ರ ಓದ್ತಾ ಇದ್ರಾ,
ಇಲ್ಲಬ್ರೋನಾವ ಒಬ್ಬ್ರೇ ಓದ್ತಿದ್ದವಿ ಅಂದ್ರೆ ಇಲ್ಲಿ ಪೀಜಿನಲ್ಲಿ. ಪೀಜಿ ಅಂತವಿ ಸರಿ ಇದ್ರಲ್ಲಿ ಲೈಬ್ರೇರಿನಲ್ಲಿ,
ಹ್ಮ್,
ಅಂದ್ರೆ ಓದಕ್ ಬರ್ತಿರ್ತಾರಲ್ಲಾ ಲೈಬ್ರರಿನಲ್ಲಿ ಎಲ್ರೂ. -
ಅದೇ, ಅದೇ ಕಂಬೈಂಡ್ ಆದ್ರೆ ಸ್ವಲ್ಪ ಬೇಗ ಇದಾಗುತ್ತೆ ನೆನಪಿಡುತ್ತೆ.
ಹಾ, ಅಂದ್ರೆ ಡಿಸ್ಕಶನ್ ಮಾಡಿದ್ರಲ್ಲಾ
ಹಾ, ಹೌದೌದು ಗ್ರೂಪ್ ಡಿಸ್ಕಶನ್ ಮಾಡಿದ್ರೆ
ಅಂದ್ರೆ ಈಗ ಬೇರೆವರ ನಮ್ ಫ್ರೆಂಡ್ಸ್ ಇದಾರೆ ಬ್ರೋ ಇಲ್ಲೇ ಲೈಬ್ರರಿ ನಂಪಿದ್ದೀನಲ್ಲೇ.
ಹಾ ಹಾ ಹಾ
ಅವ್ರು ಬೇರೆ ಲೈಬ್ರಗ್ ಹೋಗಿರ್ತಾರ ಆಮೇಲೆ ಮಧ್ಯಾಹ್ನ ಬಂದಾಗ ಊಟಕ್ಕೆ ಹೋದಾಗ ಮತ್ತೆ ನೈಟ್. ಎಲ್ಲ ಈ -ಕುಡಕ್ ಹದಾಗೆಲ್ಲ ಸಾಯಂಕಾಲ ಎಲ್ಲಾ ಅವ್ರು ಡಿಸ್ಕಶನ್ ಮಾಡ್ತೇವಿ ಏನೇ ಓದಿದ್ರ ಅಂತ.
ಹೌದಾ
ಹ್
ಹ್ಮ್- ಹ್ಮ್ ಅಂದ್ರೆ ಗ್ರೂಪ್ ಗ್ರೂಪ್ ಡಿಸ್ಕಷನ್ ಆದ್ರೆ ಎಲ್ಲಾ ಓದಿದ್ದು ನೆನಪು ಉಳಿಯುತ್ತೆ. ಹ್ಮ
ಹ್ಮ್- ಹ್ಮ್ -ಹ್ಮ್- ಹೌದು ಬ್ರ ತುಂಬಾ ನೆನಪಿರುತ್ತೆ. ಹೌದು
ಹ್ಮ್- ಈ- ಓನಾಗಿ ಓದ್ಬೋದ್ರೇ ಓದುಬಹುದು.
ಹಾ
ಸರ್ ಅಂದ್ರೆ ಅದು ಒಬ್ಬ್ರ ಓದೋದಕ್ಕಿಂತ ಇಬ್ಬರು ಓದ್ದೀದ್ರೇ ಸ್ವಲ್ಪ ಬೋರಿಂಗ್ ಕಡಿಮೆ ಆಗುತ್ತೆ.
ಹೌದೌದು ಮತ್ತೆ ಇನ್ನೊಂದು ಜಾಸ್ತಿ ನೆನಪಿರುತ್ತೆ. ಬ್ ಮತ್ತೆ ಈ ಸಾಕ್ತಿ ಎಲ್ಲ ಇರ್ತವಲ್ಲ ಈ ಸ್ತ್ರೀ ಅಂತವು ಸ್ವಲ್ಪ ಚೆನ್ನಾಗ್ ನೆನಪಿರ್ತವೆ.
ಹಿಸ್ಟ್ರಿ ನಮ್ಮಲ್ಲೇ ಸೈನ್ಸ್ ಸೊ ಜಿ ಕೆ ಜಿ ಕೆ ಇವೆಲ್ಲ ನೆನಪು ಹೊಡಿತಾವೆ.
ಹ ಕೆಧಲವ್ ಆ -ಕಾಮಿಡಿ ಸೀನ್ ಹಂಗ ನೆನಪಲ್ಲಿ ಇರುತ್ತೆ ಆ ಅವಾಗ ಕ್ವಶ್ನ್ ನೋಡ್ತಕ್ ನಾನನ್ ಇರುತ್ತ ಕಾಮಿಡಿ ಮಾಡಿದ್ವಲ್ಲಾ ಈ ಕ್ವ್ ಮೇಲೆ ಅ ಆದ್ರೂ ನೆನಪಾಗತ್ತ ಅದು
ಹೌದೌದು ಆ ಸಂದರ್ಭ ನೆನಪಾಗಿ ಬಿಡ್ತುತದೆ.
ಹೌದ ಸಂದರ್ಭ ನೆನಪಾಗಿ ಬಿಡುತ್ತೆ ಒಂದು ಆನ್ಸರ್ ಕೊಡೆ. ಇನ್ನಾಗ ಬಿಟ್ಟಿದವ್ರ ಅವ್ರು ಎಕ್ಸಾಮ್ ಸೆಂಟ್ರ ಇನ್ನ ಲೇಟ್ ಅಲ್ಲ.
ಹೌದ ಅಂದ್ರೆ ಇದು ನೀವು ಅಪ್ಲಿಕೇಶನ್ ಹಾಕರದ ಯಾವ ಡಿಸ್ಟ್ರಿಕ್ ಅಂತ ಏನಾದ್ರು ಇ ಸ್ಪೆಸಿಕ್
ಹಾ ಹಾ ಹಾ ಸಚಿಫಿಕತ್ತು ಬೆಂಗ್ಕೂಟ್ಟ ಹಾಕಿದ್ದೀನಿ ಈಗ ನಾನ್ಕಮ ಹೆಚ್ಕ ಬರುತ್ತಲ್ಲ ಅದಾಗಿ ಎಚ್ಚ ನು ಎರಡು ಬೆಂಗಳೂರು ಹಾದ್ದೇನೆ
ಹೌದಾ ಹ್ಮ್- ಬೆಂಗಳೂರು ಅಂದ್ರೆ ತುಂಬಾ ಜನ ಇರ್ತಾರೆ ಆ ಕಡೆ.
ಹಾ ಬ್ರೂ ಭಾರಿ ಕಾಣ್ಪಡ್ತವಿ ಮೆ ಪೋರ್ಟ್ ಇಲ್ಲ ಜಾಸ್ತಿ ಇತ್ತಲ್ಲಾ.
ಹಾ ಹಾ ಹಾ ಮತ್ತ ಬೇರೆ ಡಿಸ್ಟ್ರಿಕ್ ಅಲ್ಲಿ ಬೇರೆ ಡಿಸ್ಟಿಕ್ ಕಡಿಮೆ ಇತ್ತಾ.
ಹೋಬ್ರರು ಕಡಿಮೆ ಇತ್ತು ಈಗ ನೆಫ್ಟಿನ ಹಾಕ್ಬೇಕಂತ ಅನ್ಕೊಂಡಿದೀನಿ ಸಿ ಆರ್ ಡಿ ಆರ್ ಹಾಕಿಲ್ಲಾ.
ಹಾ ಹಾ ಹಾ
ನೀವು ಮತ್ತೆ ಒಳ್ಳೆ ಡಿಸ್ಟಿಕ್ ಸಜೆಷನ್ ಮಾಡಿದ್ರಿ ಈಡಿಸ್ಟಿಕ್ ಆಗ್ಬಹುದು ಅಂತಿದೆ ಮತ್ತೆ ನಾನು ಅ ನೋಡ್ತೀನಿ ಬ್ರೋ
ಅದೇ ಈಗ ಪೋಸ್ಟ್ ಜಾಸ್ತಿ ಇದ್ರು ಕೂಡ,
ಹಾಂ
ನಾರ್ಮಲಿ ನಾರ್ತ್ ಕರ್ನಾಟಕ ಈ ಸೈಡ್ ಎಲ್ಲ ಹಾಕಿದ್ರೆ ಸ್ವಲ್ಪ ಕಂಪಿಟೇ, ಟ್ರ ಕಡಿಮೆ ಇರ್ತಾರೆ.
ಇಲ್ಲ ಬ್ರೋ ನಾವ್ ಹಂಗರ್ತಂತೆ ಜಾಸ್ತಿ ನಾ
ಹ್ಮ್ -ಹ್ಮ್
ಭಾರಿ ಕಾಣ ನಾಕ ಧಾರವಾಡ ಬಿಜಾಪುರ ಗಲುಬಗ ಚಿ ನಟ್ರಲ್ಲ ಇಲ್ಲೇ ಇ ಇದಲ್ಲ ಜಾಸ್ತಿ
ಹೌದೌದು
ಮತ್ತ್ ನಾರ್ತ್ ಕರ್ನಾಟಕದ ಎಲ್ರು ಹೋಗೋರು ಅಲ್ಲೇ ಹೋಗ್ತಾರೆ. ಮತ್ತೆ ಜಾಸ್ತಿ ಕಾಂಮಿಟೇಷನ್ ಅಲ್ಲಿ ಆಗುತ್ತಲ್ಲಾ ಅಂತ.
ಹ ಹೌದೌದು ಮ ಮತ್ತೆ ಊರ್ಗೆ ಊರ್ಗೆಲ್ಲ ಕಾಲ್ ಮಾಡಿದ್ರಾ ಹಾ. ಹೌ ದಾ
ಊರಿಗೆ ಕಾಲ್ ಮಾಡಿದ್ದೆ ಬ್ರೋ ನೈಟು ಮಾತಾಡದೆ.
ಹೌದಾ ಮತ್ತೆ ಅಲ್ಲಿ ಎಲ್ಲಾ ಚೆನ್ನಾಗಿದಾರಂತ.
ಹ್ಮ ಬ್ರೋ ಚೆನ್ನಾಗಿದಾರಂತ ಎಲ್ರುವೆ ಮಳೆ ಬರ್ತಿಲ್ಲಾ ಅಂತಾನೇ ಅಂತಿದ್ರು.
ಹಾ
ಮಳೆನೇ ಇಲ್ಲ ಅಂತ.
ಅದೇ ಅದೆ ಇಲ್ಲಿ ಮಳಿನು ಕಮ್ಮಿ ಆಗಿದೆ ಇವಾಗ ನಮ್ ಕಡೆನು.
ಇಗ ಸ್ಪಲ್ಪ ಇವಾಗ ಬಂದ ಹೊಯ್ತಪ ಹಿನ
ಹೌದಾ ಬೆಂಗಳೂರಿಗ ಅವಾಗವಾಗ ಆಗ್ತಾ ಇರತ್ತ ಮಳೆ ಅಲ್ಲೋ.
ಅವಾಗವಾಗ ಆಗ್ತಿರುತ್ತೆ ಬ್ರೋ.
ಹ್ಮ್ ಇಲ್ಲಿ ನಮ್ಗೆ ಸ್ವಲ್ಪ ಕಡಿಮೆ ಈ ಕಡೆ ಹ್ಮ್. ಮತ್ತೆ
ಏ ಆಗೆ ಇಲ್ಲ ಬ್ರೋ ನಮ್ಮ ಕಡೆ ಎಲ್ಲ ಮಳೆ.
ನಮ್ಮೂರ್ ಕಡೆ ಬಾಳ ಕಡಿಮೆ ಇದೆ ಅಂದ್ರೆ ವರ್ಷ ವರ್ಷ ಆಗುತ್ತಲ್ಲ ಆದ್ರ. ಅರ್ಧ ಭಾಗನೂ ಆಗಿಲ್ಲ ಈ ಮಳೆ. ಅರ್ಧ ಪರ್ಸಂಟೇಜು.
ಅಂದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನೀನು ಹದ್ನಾಕ ಹದ್ನಾಕು ರಾಜ್ಯಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಬ್ರೋ.
ಹೌದು
ಮಳೆ ಬರಲ್ಲ ಬರಗಾಲ ಉಂಟಾಗುತ್ತೆ ಮತ್ತೆ ಈಗ ಎಷ್ಟು ನೂರಾ. ನುರೇನು ಇನ್ನೂರು ಡಿಸ್ಟಿಕೀಗೆ ರೆಡ್ ಅಲರ್ಟ್ ಕೊಟ್ಟಿದರಂತೆ ಅದ ಸ್ವಲ್ಪ ಕೇರ್ ಮಾಡ್ರಿ ಅಂತ.
ಹೌದ ಅಂದ್ರ ಈಗ ಸ್ಟಾಕ್ ಎಲ್ಲಾ ನೀರು ಆಮೇಲೆ ಮುಂದೆ ಕರೆಂಟ್ ಎಲ್ಲಾ ಪ್ರಾಬ್ಲಮ್ ಆಗತ್ತಲ್ಲಾ.
ಹ್ಮ್ಮ್ ಬ್ರೋ ಈಗ ಮತ್ತೆ ಪ್ರತಿಯೊಂದು ಡ್ಯಾಮ್ ಕೂಡ ಖಾಲಿ ಇದಾವ ಬ್ರೋ ಇವಾಗ.
ಹೌದೌದೌದು ಈಗ ಬರ್ ಈಗ ಇದು ಬರ್ಜರಿ ಮಳೆ ಆಗೋ ಟೈಮ್ ಇದು ಹಂತ ಟೈಮ ಅಲ್ಲೇ ಮಳೆ.
ಹಾ ಭರ್ಜರಿ ಮಳೆ ಆಗೋ ಟೈಮು ಎಲ್ಲಾ ಡ್ಯಾಮಗಳು. ತುಂಬಿ ಒಳಹರಿವು ಹೊರಹರಿವು ಎಲ್ಲ ಜಾಸ್ತಿ ಆಗ ಟೈಮ್ ಇವಾಗ.
ಹ ಹಂತ ಟೈಮಲ್ಲೇ ಮಳೆ ಆಗ್ತಾ ಇಲ್ಲ.
ಹಾ ಇಂಥ ಟೈಮಲ್ಲೇ ಮಳೆ ಆಗ್ತಿಲ್ಲ.
ಹ್ಮ್ ಹ್ಮ್ ಹೌದ.
ವರ್ಷ ಹೊಲ ಮಾಡ್ಬಾರ್ದು ಯಾರು ಯ
ಏನ್ ಮಾಡ್ತಾರ ಏನ ಆಗತ್ತ ಗೊತ್ತಿಲ್ಲ ಮುಂದೆ ಈ. ಈ ಸದ್ಯಕ್ಕಂತು
ಹ ನೀವ್ ಹಾಕಿರ ಬ್ರೋ ಹೊಲ್ದಲ್ಲಿ.
ಹ ಹೊಲ್ದಲ್ಲಿ ಕಾಳು ಬಿತ್ತಿದನೆ ಮಾಡಿದ್ದೀವಿ ನಾವು ಮೆಕ್ಕೆಜೋಳ.
ಹಾ ಹಾ ಹಾ
ಹ ಮೆಕ್ಕೆಜೋಳ. ಸೋಯಬಿನ್ ಇಲ್ಲ ಇಲ್ಲ ಮಳೆ ಹಸಿರಿತ ನಮ್ದನು.
ಹ
ಈಗ ಈಗ ಅದು ಮಳೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಏನು ಬರಲ್ಲ ಅದು.
ಹ ನಿಮ್ ಹೊಲ್ದಲ್ಲಿ ಪಕ್ಕದಲ್ಲಿ ಯಾರ್ದಾದ್ರು ಮಳೆ ನೀರ ಏನಾದ್ರು ಆಯ್ತಾ ಇದು
ಬೋರ್ ಬೋರ್ಲ್ಲಿ ಇದೆ ಅವರು ತುಂಬಾ ದೂರ ಆಗತ್ತದು.
ಹಾ,
ಬೋರ್ವೆಲ್ ದೂರ ಆಗತ್ತೆ. ಅವ್ರ ಆಮೇಲೆ ಅವರು ಬೆಳಗ್ಗೇನೆ ಅವ್ರ ನೀರ್ ಹಾಸ್ಕೊತಲ್ವ ನಮಗ ಕೊಡಲ್ಲ ಅವರು.
ತ
ಹ್ಮ್, ಎಲ್ಲಾ ಪ್ರಾಬ್ಲಮ್ ಇದೆ. ಮತ್ತೆ ನಿಮ್ದ ಟೈಮಿಂಗ್ ಅಂದ್ರೆ ಈಗ ಓದ್ತಿರಲ್ವಾ
ಹ
ಟೈಮಿಂಗ್ ಅಂದ್ರೆ ಈಗ ಡೇನಲ್ಲಿ ಮಾತ್ರನಾ, ನೈಟ್ ಎಷ್ಟ್ ಗಂಟೆವರೆಗ ಓದ್ತೀರಿ
ನೈಟ್ರೆಗ ನೈಟ್ ಬ ಆಮೇ ಹೋಗ ಹಾ
ಬೆಳಗ್ಗೆ ಎಷ್ಟ ಗಂಟೆಗೆ ಎಳ್ತೀರೀ,
ಬೆಳಗ್ಗೆ ಎದಿಳ್ತೀನಿ ಬ್ರೋ ಬೆಳಗ್ಗೆ ಎಚ್ಚರಾದಾಗ ಎದಿಳ್ತೀನಿ.
ಹೌದಾ, ಅಂದ್ರೆ ಪಿಕ್ಸ್ ಅಂತಿಲ್ಲ.
ಸರಿ ಬ್ರೋಆಯ್ತು.
ಪಿಕ್ಸ್ ಅಂತ ಏನಿಲ್ಲ. ಹ್ಮ ಅಂದ್ರೆ
ಸರಿ ಆಮೇಲೆ ಮಾಡ್ತೀನಿ.
ಆಯ್ತಾಯ್ತು ಕಾಲ್ ಮಾಡ್ತೇನೆ
ಹಾ, ಸರಿ
ಹ